ಹ
ಹಲೋ ರೀ
ಹಾ ರೀ ಆರಾಮ್ದೀರಿ.
ಹ್ಮ್ ರಿ ಆರಾಮ ನೋಡ್ರಿ ನೀವ್ ಆರಾಮ್ರೀ.
ಹ್ಮ್ ರಿ ಮೇಡಮ್ರಿ ಆರಾಮ ಇದೀವಿ ನೋಡ್ರಿ ಎಲ್ಲಿ ಏನ್ ಮಾಡಗತಿರಿ ಚಾ ಆಯ್ತ್ರಿ.
ಹಾ ರೀ ಜಸ್ಟ್ ಇವಾಗ ಟೀ ಕುಡ್ಕೊಂಡ ಬಂದ್ ಸುಮ್ ಕುಂತೀನಿ ನೋಡ್ರಿ.
ಹೌದ್ರಿ ಹ ನಂದು ಇವಾಗ ಜಷ್ಟ್ ಚಾ ಆಯಿತ್ರಿ.
ಹಾ ರೀ ಗಾಳಿ ಒಂದ್ ಜೋರ್ ಬಿಟ್ಟದ್ರಿ ಹೊರಗ.
ಹೌದ್ರಿ ಯಾಕ
ನಮ್ದು ನಮ್ ಹ ಬಾಗ್ಲಾ ಬಡ್ಕೊಳದೆ ಬಿಡ್ಕೊಳ್ತ್ರೀ ಗಾಳಿಗಿ ಯಾರೋ ಬಂದ್ರೇನಂತ ನಾ ಅನ್ನತೀನಿ ಅದಿಕ್ಕೆ ಡೋರ್. ತಗದ ಒಳಗ್ ಬರ್ರಿ ಅತ್ ನಾ ಅನ್ನತೀನಿ ಗಾಳಿನೆ ಹಂಗ ಬಿಸ್ಲತದ್ರೀದು. ಹಾ ರಿ
ಕುರ್ಚಿ ಆದ್ರೂ ಅಡ್ಡಿಡ್ರಿ ಇಲ್ಲಪ್ಪ ಅಂದ್ರ ಕೊಂಡಿ ಆದ್ರೂ ಹಾಕ್ರಿ.
ಹೌದ್ರಿ ಆಗ್ಕ್ಬೇಕು ಮತ್ ಯಾರ ಬಂದ್ರಂದ್ರ ಎಲ್ಲಿ ಚೆಂತನ ಏಳದು ಕೊಂಡಿ ತೆಗದಂತೆ ಅ ಬಿಟ್ಟೆನ ಅಂತೆ ಬಾಗಲ ಬಡ್ಡ್ಕೊಳಿತ.
ಸುಮ್ನ್ ಒಂದ್ ಕುರ್ಚಿ ಅಡ್ಡ ಹಾಕ್ರಿ ಇಲ್ಲ ಸುಮ್ಮ್ನ ತೆಗೆ ಎಲ್ಲಿ ತಕೊಂಡ್ ಕುಂದರದ ಬರ್ತ
ಹ್ಮ ಹಾ ರೀ
ಹಾ ರೀ ಮತ್ರಿ ಮತ್ತೇನ್ ಮಾಡಾಕತ್ತೀರಿ ಆರಾಮ್ ಇದ್ದಿರಲ್ರಿ.
ಹ್ಮ್ ರಿ ಆರಾಮ ಅದೇನ್ ನೋಡ್ರಿ.
ಹಾ ರೀ ಹಿನಾ ಏನ್ ಕೆಲ್ಸ ಆಗಿಲ್ಲರಿ ಏನ ಇಲ್ಲರಿ.
ನಿಮ್ದು ನಾಷ್ಟ ಅದ್ ಏನ್ ಆಗ್ಯದ್ರಿ.
ಎನ ಇಲ್ಲಾರಿ. ನಾನೇ ಇವಾಗ ಜಷ್ಟ್ ಎದ್ದೇರಿ ದಿನ ಬೆಳಿಗ್ ಗೆ ಜಲ್ದಿನೆ ಎದಳ್ತಿದ್ದೆ ನಾನು ಜಸ್ಟ್ ಇವಾಗ ಎದ್ದು ಆಹ ಚಾ ಮುಕ ಗಿಕ ಮುಕ ಬ್ರೇಶ ಬ್ರೇಶ ತೆಗದ ಬ್ರೇಶ್ ತಿಕ್ಕಿದ್ಯ ಮುಖ ತೊಳಕೊಂಡ್ಯ ಸ್ವಪ ರೆಡಿ ಆಗಿ ಚಾ ಕುಡ್ದ್ ಬಂದೇರಿ ಚಾ ಕುಡ್ದ್ ಮತ್ ಬಂದ್ ಮತ್ ಬಿದ್ಕೊಂಡಿನ್ರಿ.
ಹ್ ಹಹ. ಹಾ ರೀ ನಾನು ಇವಾಗ ಎದ್ದು ವಾಶ್ರೂಮ್ಗೋಗಿ ಬ್ರಶ್ ಮಾಡಿ ಟೀ ಕುಡ್ದ್ ಕುಂತೇನ್ರೀ ಸ್ವಲ್ಪ ಕೆಲ್ಸ ಅದ್ ಮಾಡ್ಬೇಕ್ ನಾಷ್ಟ ಅದ್ ಏನ್ರ ಮಾಡ್ಬೇಕ್ರಿ ನಾಷ್ಟ ಮಾಡಿ ರೆಡಿಯಾಗಿ ಸ್ಕೂಲ್ ಹೋಗ್ಬೇಕ್ ನೋಡ್ರಿ‌.
ಇವಾಗ ಒಂದ್ ಸ್ವಲ್ಪ ಎಂಟ್ ಆಗೇತ್ರಿ ಇನ್ನಾ ಎಂಟನ ಆಗಿಲ್ ಅಂತೇಳ್ ನಾನೇ ಸುಮ್ ಕುಂತೇರಿ.
ಹಾ ಒಂಬತ್ತು ವರಿ ಅಲ್ರಿ ಹೋಗದು ಹಾ ನೀವೇನ್ ಮಾ ಮನೆಗೆ ಇರ್ರ್ಬೇಕ್ರಿ ಏನ್ ಅದ್ಕ್ಕೆ ಲೇಟ್ ಮಾಡ್ತೀರ್ ಹೇಳ್ರಿ ಮನ್ಯಾಗಿದ್ರ.
ಹ್ಮ ಮನ್ಲೇ ಇರ್ತಿನ್ರಿ ಆದ್ರ ಇಲ್ಲರಿ ನಿಮ್ಮ್ ಅಣ್ಣಾಗ್ ಊ ಊಟ ಬೇಕ್ರಿ ಜಲ್ದಿನೆ.
ಹಾ.
ಅದ್ರೆ ಇವಾಗ್ ಗ್ಯಾಸ್ ಖಾಲಿ ಆಗಾಕ್ ಬಂದೆತ್ರಿ ಏನ್ ಮಾಡ್ಬೇಕನೋದೆ ಒಟ್ಟಾಗ್ ಗೊತ್ತಾಗ್. ತಿಲ್ಲ ರೀ.
ಹೌದ್ರಿ ಸ್ಟಾಕ್ ಇನ್ನೊಂದ್ ಇಲ್ಲೇನ್ರಿ ಎಕ್ಸ್ಟ್ರಾ.
ಇನನ್ ನಾ ನಾವು ರಾಷನ್ ಕಾರ್ಡ್ ಇನು ಮಾಡ್ಸಿಲ್ಲ ರೀ ಅಸಲ್
ಹಾ ರೀ.
ಆಧಾರ್ ಕಾರ್ಡ್ ಮೇಲೆನುೂ ಕೊಡ್ತಾರಂತ್ ಕೇಳ್ಪಟ್ಟೆ ರೀ ಬಟ್ ಬಹಳ ಪ್ರೊಸೆಸಿಂಗ್ ಐತ್. ಅಂತ್ ಅಂದರೀ ಅವ್ರು.
ಹೌದು ಏನೊ ತಂಬಗಿ ತಗೋಬೇಕಂತಲ್ರಿ ಸರ್ಯ ಗ್ಯಾಸ್ ಸಿಲೆಂಡ್ರ್ ಹೌದ್ರಿ.
ಹವ್ದಂತ್ರಿ ಏನು ನಮ್ ಮಮ್ಮಿಯರ್ ಹೋಗಿ ತಂಬ್ ಹಾಕಿ ಬರ್ತರಂತ್ರಿ ತಂಬಕಿ ತಗೊಂಡ್ ಬರ್ತಾರನ್ರಿ. ಅದು ಇವಾಗ ಬುಕ್ ಮಾಡಿದ್ರೆ ಹತ್ ಹದ್ನೈದ್ ದಿನ ಬೇಕಂತ್ರಿ.
ಅಬಾಬಾ
ಹ್ಮ ನಮ್ಗೆಂಗ್ ಗೊತ್ತಾಗತ್ರಿ. ಖಾಲಿ ಯಾವಾಗಾಗುತ ಅಂತ ಏನ.
ಗ್ಯಾಸ್ ಇಟ್ಕೊಂಡಿದ್ರು ಅಂದ್ರ ಅವ್ರಿಗೆನೊ ಗೊತ್ತಾಗ್ತಿದ್ರಿ ಇದು ಖಾಲಿಯಾಗೆದ ತುಂಬುಸ್ಕೋ ಬರಬೇಕು
ಇನ್ನೊಂದು ನಮ್ ಮಮ್ಮಿ ಬಳಿ ಗ್ಯಾಸ್ ಸಿಲಿಂಡರ್ ಎರಡ್ ಇದ್ವು ರೀ ನನ್ ಮನಲಿ ಇಲ್ಲಲ್ಲಾ ಅಂದ್ರೆ ನಮ್ ನಾವ್ ಕಡೆಕಾಗಿದ್ದೀವಲ್ಲಾ ಗಂಡ ಹೆಂಡ್ತಿ ಸಪ್ರೇಟ್ ಇದ್ದೀವಲ್ಲಾ. ಅದ್ರ ಸಂಬಂಧ ಸಿಲಿಂಡ್ರ ಕೇಳಿದೇ ರೀ ಸಿಲಿಂಡ್ರು ವಯಿ ಅಂತಂದಾರೀ ಅವ್ರು‌. ಅದ್ರ ಸಂಬಂಧ ಒಂದ್ ಸಿಲಿಂಡರ್ ಎಕ್ಟ್ರಾ ತಗೊಂಡಿನ್ರಿ ತಗೊಂಡ್ ತಂದಿನಲ್ರಿ ನಾನು. ಆ ಈಗ ಅವ್ರಿಗೂ ನಿನ್ ಖಾಲಿ ಆಯ್ತಪಾ ಅಂತಂದ್ರನುನೂ. ಖಾಲಿ ಆದ್ಮೇಲೆನೆ ಇನ್ನು ಒಂದ್ ಅರ್ಧ ಇರ್ಬೇಕ್ ಅರ್ಧ ಇರ್ತೈತ್ರಿ. ಅರ್ಧ ಇದ್ದಾಗ್ ಇನ್ನೊಂದ್ ಹದ್ನ ಬುಕ್ ಮಾಡಿದ್ರಪ್ಪಾ ಅಂತಂದ್ರೆ ಒ ಸರಿ ಎಂಟ್ ದಿಂದಾಗಿ ಬಂದ್ ಬಿಡ್ತ್ರಿ ಮತ್ ರಿಟರ್ನ್ ಕಳಸಿದಿರೀ ನಮ ಮಮ್ಮಿಯಾರು. ಅದಿನ್ನಾ ಗ್ಯಾಸೇ ಖಾಲಿ ಆಗಿಲ್ಲ ಅಂತ ಹೇಳಿ ಯಾಕಂದ್ರೆ ಸುಮ್ಮನೆ ವೇಸ್ಟ್ ವೆಷ್ಟಗುತ್ ಆಗುತ್ತಲ್ರಿ ಅದನ್ ಸುಮ್ಮನೆ ಆರ್ಧ ಆಯ್ತ ತ್ತಪ್ಪ ಇನ ನಾ ಒಂದ್ ವಾರ ಹೋಗತ ಹೋಗ್ತಿತ್ರಿ ಮತ್ ವಾರ ಹೋಗಿ ಫೋನ್ ಹಚ್ಚಿದ್ ಅವ್ರ್ ಏನಂದ್ರ ಅಂದ್ರೆ ನೀವ್ ಹೆಂಗು ಬುಕ್ ಮಾಡಿರಲ್ಲ ಬರ್ರಿ ಕೊಡ್ತೀನಿ ಅಂತ ಅಂದ ರೀ. ಅದು ಕೊಡಕ್ಕ ಆತ ಎರಡ್ ದಿನ ಮಾಡಿದರೀ. ಅವ್ರು.
ಹೌದು ಇದ್ ಬಾಳ್ ಸಿಕ್ಕಾಪಟ್ಟೆ ಕ್ಯೂ ಅದೇನ್ರಿ ಅಲ್ಲ ಏನ್ ಇಲಲ್. ರಿ
ಹೌದಂತ್ರಿ ಬಾಳ ಅಂತ್ರಿ ಏನ ಬ್ಲಾಕ್ನಾಗೇನಾ ಎರಡ್ ಸಾವ್ರುಕಿನ ಇನ ಹೆರಡ್ನೂರನೂ ಕೊಡತಾರಂತರಿ ಹನ್ನೆರಡ್ನೂರ್.
ಹಾ ರೀ.
ಅದ್ಕೆ ನಮ್ದು ಕಾರ್ಡ್ ಇಲ್ಲ ಸುಮ್ನೆ ಬ್ಲಾಕ್ ಮೇಲ್ ತಗೊಂಡ್ರಯ್ತ ಅಂತ ಹೇಳಿ. ಕುಂತಿವ್ರಿ ಏನಾಗ್ತದೆ ನೋಡಮಂತ ನಾನು ಅದಕೆ ನನ್ ಬೆಳಿಗೆ. ಈಗ ಏನಾದ್ರು ಟಿಫನ್ ಒಂದ್ ಮಾಡ್ಕೊಂತನ್ರಿ.
ಹಾ ರೀ
ಇನ್ನೊಂದು ಮಧ್ಯಾಹ್ನ ಮತ್ತೆ ರಾತ್ರಿ ಆಗುವಷ್ಟು ಅನ್ನ ಮಾಡ್ಕೊಂಡು ಸರ್ ಪಲ್ಯ ಅದೆಲ್ಲಾ ಮಾಡ್ಕೊಂಡ್ ಕದೇಖಾಗ್ ಬಿಡ್ತಿನ್ರಿ.
ಹೌದೌದು
ಹ ರೊಟ್ಟಿ ಮಾತ್ರ ಒನ್ ಟೈಮ್ ಮಾಡ್ಕೊತನ್ರಿ ಮಧ್ಯಾಹ್ನ ಸ ಒನ್ ಟೈಮ್ ಆಗಸ್ಟ್ ಎರಡ್ ಟೈಮ್ ಆಗಸ್ಟ್ ಮಾಡ್ಕೊಂಡ್ಂಬಡ್ತನ್ೀ
ಹಾ
ಒಂದ್ ಒಂದ್ ಎಂಟ ಒಂದ್ ಹತ್ ಮಾಡ್ಕೊಂಡ್ರ ಲಾಸ್ಟ್ ಮುಗತ್ರಿ
ಅಲ್ಲ ಅದಕ್ಕೆ ಗ್ಯಾಸ್ ಖಾಲಿ ಆಗ ಮುಂಚೆ ಈ ತರ ಪ್ಲಾನ್ ಬರ್ತಾವ್ರೀ ಅದೇ ಆಯ್ತ್ತು ಅಂದ್ರ ಯಾವಾಗಾರ ಮಾಡ್ಕೊೊಂಡಬೋದು ಬಿಡಪ್ಪ ಇರ್ಲಿಲ್ಲ ನಿಂದ್ ಯಾವಾಗ ಆಗ್ತದ ಬಯ್ಯಾರಿ ಈಗ ಅನ್ನ ಕೆಟ್ರ ಆಕ್ತದೇನೋ ಚಾ ಮಾಡಿದ್ರ ಆಕ್ತದೇನೋ ಮಾಡಿದ್ರ ಆಗ್ತದೆಏನೋ ಅತ್ತೆ ಅನ್ನಸದಲ್ಲ ಅಲ್ಲ ಅರ್ಧ ರೊಟ್ಟಿ ಮಾಡಿರ್ತೀರಿ ನೀವು ಹಿಟ್ ಏನ ಹೀಟ್ ನಲ್ಕೊಂಡು ಅರ್ಧ ರೋಟ್ಟಿ ಮಾಡ್ದಾಗ ಗ್ಯಾಸ್ ಕಾಲ ಐತಾನ ಇ ಅರ್ಧ ಉಳಿತದಾರ ಅವಾಗ ಹೆಂಗ ಮಾಡವ್ರೀ ನೀವು
ಹಾ ಅದ್ರ ಸಂಬಂಧ ರೊಟ್ಟಿ ಮಾಡ್ತಿಲ್ಲ್ಲರಿೀ ಬರಿ ಅನ್ನ ಸಾರು ಹ್ಮ ಪಲ್ಯ ಟಿಫನ್ ಅಷ್ಟೇ ಮಾಡ್ಕೊತ್ತಿನ ರೀ ನಾನು ಒಂದ್ ಒಂದ್ ನಾಲ್ಕ್ ದಿನ ಆಗಷ್ಟು ಕಡಾಕ್ ರೋಟಿ ಮಾಡ್ಕೊಂಡ್ ಬಿಡ್ತೇನ್ರೀ ಕಡಕ್ ರೊಟ್ಟಿ ಮಾಡ್ಕೊಳೋದು ಮತ್ತೆ ಇಡ್ತೇನ್ೀ ಮತ್ತೆ ನಾಕಕ್ ಐದ ರೊಟ್ಟಿ ಮಾಡ್ಕೊಂಡ್ ಮತ್ತ ಮತ್ತ ಕಡೆ ಮಾಡ್ಕೊಂಡ್ ಆ ರೀತಿ ಇಡ್ತಿಲ್ಲ
ಹಾ ರೀ ಇ ಸುಮ್ನೆ ಅಟ್ಲೀಸ್ಟ್ ರೊಟ್ಟಿಲ್ಲಿ ಇದ್ದ ಅಂದ್ರ ಹೋಟೆಲ್ ನಂದ್ ಸಾಂಬಾರಾರ್ ತಗೊಂಡ ಪಾರ್ಸಲ್ ತಗೊಂಡ ತಗೊಂಡ ಇರ್ತೇನ ಹೋದ್ರಿ
ಹ್ಮ ಅದ್ರ ಸಂಬಂಧರ ಸುಮ್ಮ ಇದು ಮಾಡಾಕತ್ತನ್ರಿ ಇಲ್ಲರಿ ಮತ್ ಯಾವಾಗದನ್ನ ಮಮ್ಮಿ ಮನಿ ಹೋಗಿದ್ನ ಅಪ್ಪಾ ಅಂತಂದ್ರೆ ನಮ್ಮ ಮತ್ತಿದವರು ಅಲ್ಲಿಂದ ರೊಟ್ಟಿ ಕಟ್ ಕಳಸ್ತಾರೆ ಮೆತ್ತನ್ ರೊಟ್ಟಿ
ಹಾ
ಒಂದ್ ನಾಲ್ಕ ದ್ಿನ ಆಗಷ್ಟ ಕಡಕ್ ರಟ್ಟಿ ಮಾಡ್ಕೊಂಡ ಬಿಡ್ತೀನ್ರಿ ಒಲ್ಯಗ್ ಮಾಡ್ಕೊತೀನ್ರಿ
ಹಾ ಆರಿ
ಒನ್ ರ ಸ್ವಲ್ಪ ಹೆಂಗಾರ ಮಾಡ್ಕೊಳದ್ರಿ ಹೌದಲ್ರರಿ
ಹಾ ರೀ ಹೊಲಿ ಇತ್ತಂದ್ರ ನಡಿತರಿ ಕುಂತನು ಮಾಡ್ಬೋದು ಆರಾಮಾಗೇ ಮಾಡ್ಕೊಳಗ ಆಗ್ತದ್ರಿ ಸ್ವಲ್ಪ ಎಷ್ಟೋ ಕನ ಒಂದ ಸಲಗಿ ಕುಂತ್ ಮಾಡಿದ್ರು ಏನ್ ಬ್ಯಾಸರ ಅಂತ ಅನ್ಸಲ್ರರಿ
ಅನ್ಸಲ್ಲ ರೀ ಅನ್ಸಲ್ಲ ಆದ್ರೆ ಮಾಡ್ಬೇಕ್ ನೋಡ್ರಿ ಮಾಡೋದೇ ಒಂದ್ ದೊಡ್ಡ ಇದ್ರೀ
ಹೌದು
ಹ್ಮ್ ಮತ್ರಿ ಮತ್ತೇನ್ ಮಾಡಕತ್ತರಿ ನಿಮ್ದನ್ ಡಬಲ್ ಸಿಲಿಂಡರ್ ರೀ
ಹ್ಮ ಐತ್ರಿೀ ಯಾಕಂದ್ರ ನಮ್ದು ಮನಿ ದೂರ ಆಗ್ತದಲ್ರರಿ ಮತ್ತ ಒಂದ್ ಸಡನ್ ಆಗಿ ಖಾಲಿ ಆಯತು ಅಂದ್ರ ನ ಮನೆಗ್ ಯಾರು ತುಂಬ್ಕೊಂಡು ಬರವ್ರ ಇರಲ್ರಿ ಅದು ಆಕ್ಚುಲಿ ಆ ಸಿಂದಗಿನಾಗಿದ್ದಾಗೆ ಸಿಂದಗಿ ಕಡೆಗಿತ್ತಲ್ರಿ ನಮ್ದು ಮನೆ ಮದ್ಲ್ ಅವಾಗ ಆಯ್ತ ಗೋಲ್ಗರಿಯಂದ ಈ ಕಡೆ ಟ್ರಾನ್ಸ್ಫರ್ ತಗೊಂಡವ್ರಿ ಅವಾಗ ಎರಡ್ ಇತ್ರಿ ಅದ ಈ ಕಡಿಂದ ಅಲ್ಲಿ ಇಂಡಿಯನ್ ಇತ್ತು ಅಲ್ಲಿ ಎಚ್ ಪಿ ಇತ್ರಿ ಇಲ್ಲಿ ಇಂಡಿಯನ್ ಕನ್ವರ್ಟ್ ಆಗ್ಯದ್ರೀ ಅದು ಒಂದು ಇಲ್ಲಿ ಬಂದ್ಮೇಲೆ ತಗೊಂಡಿವ್ರಿ ಹಂಗಾಗಿ ಏಡ ಅದಾವ್ರ ಒಂದ್ ಖಾಲಿ ಆಗ್ ಸಮೀಪ್ ಬಾರದ್ಕ ತುಂಬ್ಸ್ಕೊಂಡ್ ಬಂದ್ ಬಿಡ್ತೇವ್ರಿ
ಹ್ಮ
ಹಾ ನಡೀತದ ರೀ ನಮ್ಗ ಅಲ್ಲಿ ಆಜುಬಾಜು ಹೊಲಿ ಹಚ್ಚಕ್ನುೂ ಇಲ್ಲ ಏನುೂ ಇಲ್ಲ ರೀ ಎಲ್ಲಾ ಗ್ಯಾಸ್ ಮೇಲೆ ಡಿಪೆಂಡ್ ಅಲ್ಲ
ಇಲ್ಲರೀ ನಡ್ಬಾರಕ್ ಹಚ್ಬೇಕೇ್ರಿ ಎಲ್ಲಾದ್ರೂನು ಹೊಲಿ ನಡ್ಬಾರಕ
ನಡವರ್ಕಲ್ಲಿ ಇಲ್ರರಿ ಸುತ್ತಮುತ್ತ ಬೇರವ್ರ ಜಾಗದಲ್ಲ ಮತ್ ನಾಳೆ ನಮ್ ಜಾಗದಾಗ ಯಾಕ ಇದು ಮಾಡ್ಕೊಂಡು ಹಾಂಗ ಹಿಂಗ ಅಂದ್ರೆ ಸುಮ್ಮನೆ ಎಲ್ಲಿ ಸಮಸ್ಯೆ.
ಗದಲ್ಲಿನ ಸ್ವಲ್ಪ ಸೈಡ್ ಮಾಡ್ಕೋರಲ್ರೀ ಸೈಡ್. ಸುಮ್ನೆ ಇವಾಗ ಯಾರು ಇಲ್ಲ ಇಲ್ಲ ಯಾರು ಇಲ್ಲ ಅಲ್ಲೇ ಒಂದ್ ಸ್ವಲ್ಪ. ನಿಮ್ ಯಾರಾದ್ರು ಹೋಗ್ ಸ್ವಲ್ಪ ಕಟ್ಟಗಿನೆ ತಗೊಂಡ್ ಬರ್ಬೋದ್ರಿ ಒಂದ ಸ್ವಲ್ಪ ಅಲ್ಲೆ. ಕಟ್ಟಿಗೆ ತಕೊಬನ್ರಿ ನೀವ ಟೈಮ್ ಇದಾಗ ಟೈಮ್ ಇದಾಗ. ಒಂದ್ ಸ್ವಲ್ಪರ ಕಟ್ಟಿಗೆ ತರ್ಬೋದ್ರಿ ಇಲ್ಲಪ್ಪ ಅಂದ್ರೆ ಹೊರಗಡೆ ಅವು ಕಟ್ಟಿಗೆ ಸಿಕ್ತಾವ ನೋಡ್ರಿ ಅವು. ಅದ ಒಂದ್ಸಾರಿ ಕಟ್ಕೊಂಡ್ರೆ ಒಂದ್ ಅರ್ಧ ತಾಸತನಹ ಅಡ್ಡದಾಗ ಹೋಗಿ ತಗೊಂಡ್ ಬರ್ರಿ.
ಹೌದ್ರಿ.
ನಿಮ್ ಸ್ಕೂಟಿ ಮೇಲೆ ಇಡ್ಕೊಂಡ್ ಬರ್ಬೋದ್ರಿ.
ಅ ಅದ್ರ ಎಲ್ಲಿ ನಿಮ್ದೊಂದ್ ಅದಲ್ರಿ. ಕಟ್ಟಿ ಅದ ಮಷಿನ್ ಆದದಲ್ರರಿ ನಿಮ್ದ ಸಿಗ್ತಾವಲ್ರರಿ ಅಲ್ಲಿ.
ಹ ಸಿಕ್ತಾವ್ರಿ.
ಹಾಹಾ.
ಎಷ್ಟೇ ಎರಡ್ ನೂರ ಐವತ್ತು ರೂಪಾಯಿ ಮಳ ಏನ್ ಎಷ್ಟ ಐತ್ರಿ ಹಂಗ ಎಷ್ಟ್. ಅಷ್ಟಐತ್ ಅಷ್ಟ ನನಗು ಗೊತ್ತಿಲ್ಲರೀ. ಹ ಮಳ ಟೈಪ್ ಕೊಡ್ತಾರೀ ಮಳ ಏನ ಕಿಲೋ ಗಟ್ಲೆ ಏನ ಹೆಂಗ ಕೊಡ್ತಾರೀ ನನ್ಗು ಅಷ್ಟ್ ಗೊತ್ತಿಲ್ರರಿ. ಕೊಟ್ಟೆ ಇಲ್ಲ ಅ ಇತ್ತಪ್ಪಾ ಅಂತಂದ್ರೆ ಮುಗಿತ್ರಿ. ಜನ ಜಾಸ್ತಿ ಬೆಳಕೆ ಆಗ್ತದ್ ನೋಡ್ರಿ ಒಂದ್ ಎರಡೆ ಕಟ್ಟಿಗೆ ಇಟ್ರಪ್ಪಾ ಅಂತಂದ್ರೆ.
ಹೌದ್ರಿ ಚಲೋ ಬಿಡ್ರಿ ಅಂತವ ಹಾ ರೀ.
ಹಾಗಾದ್ರೆ ನಮ್ಮ್ ಮನೆ ಯೂಸ್ ಮಾಡ್ತಾರಲ್ರರಿ ಚಲೋ.
ಹ್ಮ್
ಹ್ಮ್ ಮಾತ್ರಿ.
ಹಾ ಮತ್ತೇ ಇಲ್ರಿ ನೋಡ್ರಿ ಹೇಳಬೇಕು.
ಸುಮ್ಮನೆ ನೀವ್ ಯಾಕ ವೇಸ್ಟ್ ಮಾಡ್ತೀರಿ ಅಲ್ಲೇ ಬಗ್ಲಾಗ. ಹೋಲಿ ಐತ್ರಿ ನೀರ್ ಅದು ಕಾಯಸ್ಕೊರಲ್ರಿ ಇದು ಐತೆೇನ್ರಿ ನೀನ್ ಡೈರೆಕ್ಟ್
ಗಿರಿಜಾ ಅವ್ರು ಕುರ್ಷಾರ.
ಗೀಝರ್ ಕುಡ್ಸ್ ಬಿಟಾರ ಏನ್ರರಿ ಆಯ್ತವ್ರರಿ ಚೊಲೋ ಆಯ್ತಲ್ರಿ ಮತ್ ಹೇಳಿರಿ.
ಏನ್ ಅದ್ಕ ಬರ್ತದ್ರಿ ಕರೆಂಟ್ ಬಿಲ್ ಅಷ್ಟು ಉದ್ದ.
ಹ್ಮ ಸುಮ್ನೆ ರೀ ನೀವ್ ನೀವು ಎಮರ್ಜೆನ್ಸಿ ಇದ್ದಾಗ ಅಷ್ಟೇ ಮಾಡ್ಕೊರಿ ಸುಮ್ನೆ. ಸೇವ್ ಆಗುತ್ತಲ್ರಿ ನಿಮ್ಗೆ.
ಹೌದ ಸ್ವಲ್ಪ್ ಸೇವಿಂಗ್ಸ್ ಆದ ಕರೆಂಟ್ ಬಿಲ್ ಅದು ಏನ ಹೊಸ ಮೀಟ್ರ ತಂದು. ಕೂಡ್ಸರ್ತ್ರ ಮೀಟ್ರ ತಂದ ಕೂಡ್ಸಕನ ಅದು ಸ್ವಲ್ ಬಿಲ್ ಜಾಸ್ತಿನೇ ಬರ್ತನ್ತ್ರಿ.
ಅದಕ ಅದು ಅವ್ರು ಹೇಳೋ ತರ ಮೀಟ್ರರ್ ಕುೂಸ್ಕೋ ಮೀಟ್ರ ಅದ್ ಹೊಸ ಡಿಜಿಟಲ್ದ ಏನೋ ಬಂದಂತ್ರಿ. ಅದು ಕೂಡ್ಸಿದ ಸ್ವಲ್ಪ ಇದು ಆಗ್ತದಂತ ರೀಸನೇಬಲ್ ಒಳಗ ಬರ್ತದರೀ ಕರೆಂಟ್ ಬಿಲ್.
ನೀವು ಮೀಟರ್ ಮತ್ ಮೀಟರ್ ಕುಂದರ್ಸ್ಲಾರ್ದ್ರ ರೊಕ್ಕ ಹೆಂಗ ಹೋಗಿತ್ರಿ.
ಅಲ್ರಿ ಹಳೆ ಮೆಟ್ರದ್ರ ಅದು ಅವಾಗ ಬೋರ್. ಚಲೋ ಮಾಡಾಕ ನೀರ್ ಹೊಡಿಲಾಕ್ಕ ಮನಿಗಂತ ಸ್ವಲ್ಪ ಹಳಿ ಮೀಟ್ರ ಅದ ರೀಡಿಂಗ ತೋರ್ಸ್ತದ್ರಿ.
ಹಾ
ಹ ಹಳೆ ಮೀಟ್ರದಲ್ಲ ಈಗ ಹೊಸ ಬಂದವ್ರಿ ಕೂಡ್ಸ್ಕೋರಿ ಅಂತ ಅನ್ನತ್ತಾರ ಇವ್ರು. ಅವಾಗ ಅದೇ ಕೂರಿಸಿ. ಹದಿನೈದು ಸಾವಿರ ಕೊಟ್ಟಯ ಅದೇ ಮೀಟರ್ ಕೊಡ್ಕ್ ಸಾರ್ಟಿಂಗ್ ಈಗ ಅದು ಹಳೇದು. ರೀಡಿಂಗ್ ಇದೇನ ಬೇರೆ ಬರತದ ಅದಕ್ಕೆ ಇನ್ನೊಂದ ಐದ ಸಾವಿರ ಕೋಡು ಹೊಸ ತಂದು ಕೊಡ್ತೀನೀ.
ಹ್ಮ್
ಹ್ಮ ಬರೀ ರೊಕ್ಕಸಲುವಾಗಿನ ಇದು ಮಾಡ್ತಾರಿ ಬರೀ ಮೀಟ್ರ ಕುರಿಸೋಕೆಕ್ಕೆ ಇಪ್ಪತ್ತು ಐದು ಸಾವಿರ. ಹೋಗದ್ರಿ.
ನಂಬಲ್ಲಿ ಮೀಟರ್ ಇಲ್ಲ ರೀ ನನ್ ಮನೇಲಿ ಮೀಟರ್ ಇಲ್ಲ ರೀ. ಎಷ್ಟು ದಿನ ಆಯ್ತು ಮೀಟರ್ ಎಲ್ಲಾರ್ದೆ ನಡಸಕತೇನ್ ರೀ ನಾನ್ ದೇವ್ರ ಪುಣ್ಯಾಕ ರೀ ಮನ್ನೆ ಕೇಳಿದ್ದೆ ರಿ ಮಸ್ ಸುಮ್ನೆ ಇಲ್ಲಿ ಸುಮ್ಮನೆ ರಿಸ್ಕ್ ಇಲ್ಲಿ ಇಷ್ಟು ವರ್ಷ ತನ ಇದೀವ್ ಅಂದರುನು ಮೀಟರ್ ಇರಾಡದೆ ಚಲೋ ಕಾಣಲ್ಲ ಅಂತೇಳಿ ನಮ್ಮ ಮಾಮ್ಮದವ್ರು ಕೇಳಿದಾರಿ. ಮಾಮವ್ರ ಕೈಯಿಂದನೆ ಕೇಳ್ಸಿದೇರಿ ಅವ್ರ ಏನಂತಾರ ಹನ್ನೆರಡ್ ಸಾವಿರ ರೂಪಾಯಿ ಕೊಡು ಅನ್ನಕತ್ತಾರಿ.
ಹನ್ನೆರಡ್ ಸಾವಿರ ಅಂತ್ರಿ ಆ ಹೊಸದ್ ಸ್ಟಾರ್ಟಿಂಗ್ ತಂದ್ ಕುಡ್ಸಕ್ ಹನ್ನೆರಡ್ ಸಾವಿರ ರೀ ನಿಮ್ಗ. ನಾವ್ ಇಪ್ಪತ್ತೈದ್ ಸಾವಿರ ಕೊಟ್ಟಿವ್ರಿ. ಅದ ಪರ್ಮಿಷನ್ ಬೇಕತ್ರಿ ಮತ್ ಕೂಡ್ಸ್ಲಕ್ಕ ಹ ಪರ್ಮಿಷನ್ ತಕೊಂಡ್ ಬರ್ಬೇಕಂತ ನಾವೊಂದು
ಅದ್ರ ವ್ಯಾಲ್ಯೂ ಇರಲ್ಲರಿ ಎಷ್ಟು ಕನ ಏನಿಲ್ಲ ಆನ್ ಒಂದ್ ನಾಲ್ಕ್ ಸಾವ್ರ ಮೂರ್ ಸಾವಿರ ಅಷ್ಟ ಇರ್ತಿತ್ರಿ ಕೂರ್ಸೋದು ಇವ್ರ್ ರೊಕ್ಕಾ ತಿಂತಾರೀ ನಡಬರ್ ಕಿನವ್ರಷ್ಟೇ ಅಂದ್ರೆ ನಮ್ ಮಾಮ್ ನಮ್ಮ ಮಾಮ ನಮ್ ನಿಮ್ಮ್ ಅಣ್ಣ ಅದಾರ ಇಲ್ರರಿ ರಫೀಕ್ ಅವರ್ ಅದಾರಲ್ರಿ ರಫೀಕ್ ಅವ್ರು ವ ಅಂದ್ರೆ ಅವ್ರ್ ತಂಗಿ ಗಂಡಾರಿ.
ಹಾ ರೀ
ಅವ್ರ ತಂಗಿ ಗಂಡ ಅದರಲ್ಲೇನೆ ಸಿ ಇ ಒ ಆಗಿ ಕೆಲಸ ಮಾಡಕತ್ ತ್ತಾರಿ ಅವ್ರು ಸೀನಿಯರ್ ಪೋಸ್ಟಿಗೆ ಅದೇ ಅವ್ರಿಗೆಲ್ಲಾ ಗೊತ್ತಿರ್ ತೈತ್ರಿ ಅಲ್ಲಿ ಅವ್ರಿಂದ್ ಅವ್ರಿಗ್ ಫೋನ್ ಹಚ್ ಇದ್ ಮಾಡಿದ್ರಾಯಿತು ಅಂತೇಳಂತ್ ಅಂದೋರಿ ಆಯ್ತ್ ತಗೋರಿ ಅಂದೇರಿ.
ಹೌದಾ
ಇರ್ತಾವ್ರಿ ಎಲ್ಲಲ್ಲ ಎಲ್ಲಾ ಕಮ್ಮಿ ರೇಟಲ್ಲಿ ಬರ್ತಾವ್ರಿ ಇಲ್ಲಿ ಬಂದು ಆದ್ರ ತ್ರಿಬಲ್ ಫೋರ್ ಎಬಲ್ ಮಾಡ್ಕೊಂತಾರೀ. ಹ್ಮ್ ಹಂಗೇನ್ ನೋಡ್ರಿ.
ಸರಿರಿ ಮೇಡಮ್ರಿ ನಾನು ಸ್ವಲ್ಪ್ ಜಳಕ ಗಿಳಕ ಮಾಡಿ ರೆಡಿಯಾಗ್ ಆಗಿ ಮ
ಸರಿ ಆಯ್ತ್ರಿ ನಾನ್ ಸರಿರಿ. ಸರಿ ಇಡ್ಲಿರಿ
ಹಾ ರೀ